ಹ
ಹಲೋ
ಯಳಕ್ಕ
ಹ ಏನ್ ಮಾಡ್ತಿದ್ರಪ್ಪಾ
ಏನು ಇಲ್ಲ ಇಲ್ಲಿ
ಇಲ್ಲ ನಾಳೆತಂತಂದ ಹೌದಾ ಎಷ್ಟ ದಿನ ಆಯ್ತು ಚೆಂಡ ಹೂವ ಹಾಕಿ ಹಾ ಗಿಡ ಎಲ್ಲಾ ಎಲ್ಲಿ ತಗೊಂಬಂದ್ರಿ ಎಸ ಹ
ಬೆಂಗಳೂರು
ಮತ್ತೆ ಎಷ್ಟ ರೂಪಾಯಿ ಉಂದು ನಾವು
ಮೂರು ರೂಪಾಯಿಗೊಂದು
ಹ್ಮ ಹ
ಇಪ್ಪ ಸಾವಿರ ಹಾಕಿವವಿ
ಇಪ್ಪತ್ ಸಾವಿರ ಒಂಡ್ವಾಳ ಹಾಕಿದೀರಾ
ತಂದಕನು
ಇಪ್ಪತ್ ಸಾವಿರ ಗಿಡನೇ ತಂದಿವೀರಾ ಅಂದ್ರೆ ಅಲ್ಲಿಗೆ ಅರವತ್ ಸಾವಿರ ರೂಪಾಯಿ ಆಯ್ತು ಹ ಹ್ಮ
ಹ್ಮ್ ಆರವತ್ತು ಸಾವಿರ ಆಯ್ತು
ಹಾ ಎಷ್ಟುಕ್ ಎಕ್ರೆ ಹಾಕಿದ್ದೀರ
ಅರ್ಧಾ ಎರೆ
ಅರ್ಧಎಕರೆ ಇಪ್ಪತ್ ಸಾವಿರ ಗಿಡ ಆಗ್ಬೋದಾ
ಹ್ಮ್ ಅದು ನಾವವು ಸಣ್ಣದಾಯ ಮಾಡಾಕಿವವಿ ಅದ್ನ್ನ ಒಂದಂದು ಒಂದ್ ಎಕರೆಗೆ ಮೇಲೆ ಹಾಕ್ಬೇಕು
ಹಾ
ಯದ ಕ್ರಿಯೆ ಮಾಡೀನಿ
ಹಾ ಹಾ
ಜಾಗ ಬೇರೆ ಕಮ್ಮಿ ಇತ್ತ ಸಣ್ರ ರೈತರು ಒಂದ ಸ್ವಲ್ಪಯ
ಹ್ಮ್ ಹ್ಮ ಮತ್ತೆ ಅದ್ನ್ನಲ್ಲಾ ಹೆಂಗೆ ಮೈಂಟೈನ್ ಮಾಡೋದು ಎಷ್ಟ ದಿನಕ್ಕೆ ಹೂವು ಬರ್
ಒಂದು ಅದಿನೈದು ದಿವಸ ತಕ್ಕ ನೀರ್ ಕಟ್ಟೋದು
ಹ್ಮ್
ಆಮೇಲೆ ಸ್ವಲ್ಪ ಡೆವಲಪ್ ಆಗ್ತವೆ
ಹ್ಮ್
ಒಬರಾಕಿ ಎಡೆಕ ಕುಂಟೆ ಹೊಡಿಬೇಕು ಮತ್ತೆ ವಾರ ಕೊನಸಲ್ಲಿ ವ್ಯಸ್ಥೆ ಹೊಡಿಬೇಕು
ಹ್ಮ್ ಆ ಸ ಸ ಈ ಸಂಬಂಧ ಅಲ್ಲಿವ ಕಾಣ
ಒಲಿಯೇ ಕುಲರ್ ಕರ್ಕೊಂಡು ಬಂದು ಕುಲರ್. ಬಿಡಿಸಿ ಅವನ್ನೆಲ್ಲ ಏರಿಸಿ ಅವಲ್ಲನ್ನೆಲ್ಲ ಮಾರ್ ಟಿಟಿ ತಂದು ಮಾರರ್ಬೇಕು ಮತ್ತೆ ಲೂಸ್ ಅಂಗು ಬಿಡಿವೂ ಮಾರಬಹುದು.
ಹ್ಮ್
ಸಿಕ್ಕಿರ ರೋಸರ ಬಂಡವಾಳ ಹಾಕಿದೀವಿ.
ಹಾ
ರೇಟ್ ಹ ಸಿಕ್ತ್ ಅಂದ್ರೆ ಒಂದ್ ನಾಕು ಲಕ್ಷ ಆಗುತ್ತೆ.
ಓ ಹೌದಾ
ನಾಕರಿಂದ ಐದು ಲಕ್ಷ.
ಹೇನು ಬಿಡ್ರಿ. ಹ ಬಂದ್ರೆ ಬೆಟ್ಟ ಹೋದ್ರೆ ಟಾಟ.
ಹ್ಮ್
ಹ್ಮ್
ಆ ಹೂ ಸಿಕ್ಕಿರೋ ಒಂದ್ಸತಿ ಬಿಡ್ಸಿರೋ ಒಂದ ಟೆನ್ಲ್ ಲಾರಿ ಆಗತ್ತೀ.
ಹ್ಮ್
ಅದೇ ಹೇಳ್ದೆ ನಂದು ನ ನಾಕೈಲ್ಲ. ಯಕ್ಷ ಆಗುತ್ತೆ ಒಂದು ತಿಂಗ್ಳ ಅಷ್ಟೇ ಹೂ ಬಿಡದು ಹೂ ಬಿಡದು.
ಹ್ಮ್
ಒಂದ್ ತಿಂಗ್ಳಿಗೆ ಅಷ್ಟ್ ಮಾಡ್ಬೋದು ನಾಕೈದು ಲಕ್ಷ.
ನೀ ಬಿಡ್ರಿ ಆರಾಮ ಮಾಡ್ಬೋದು ಸುಮ್ನೆ ಬೆಂಗಳೂರು ಅಲ್ಲೆಲ್ಲಾ ಹೋಗಿ ದುಡಿಯೊಕ್ಕಿಂತ.
ರೇಟ್ ಇಲ್ಲ ಅಂದ್ರೆ ಹತ್ತುಸಾವಿರನು ಮಾಡಕ್ ಆಗಲ್ಲ.
ಏ ಸೇವಂತಿಕೆಗೆ ಯಾವಾಗ್ಲೂ ರೇಟ್ ಇರುತ್ತೆ.
ಸೇವಂತಕೆ ಅಲ್ಲ ಚೆಂಡುಹೂವ ಹಾಕಿರೋದು.
ಓ ಚೆಂಡುಹೂವನ.
ಸೇವಂತಿಗೆ ಮೇಂಟೇನ್ ಮಾಡ್ಬೇಕು ಅಂದ್ರೆ ಇಪ್ಪತ್ ಸಾವಿರಕ್ಕೆ ಒಂದವರ್ ಲಕ್ಷ ಎರಡ್ ಲಕ್ಷ ಆಗುತ್ತೆ ಅದ ಮೈಂಟೈನ್ ಮಾಡ್ಬೇಕಂದ್ರೆ.
ಹ್ಮ್ ಅದು ಪ್ರಾಫಿಟ್ ಹಂಗೆ ಇರುತ್ತಲ್ಲ.
ಇಪ್ಪತ್ ಸಾವಿರ ಹಾಕಿರ ಹತ್ತು ಲಕ್ಷ ಮೇಲ್ ಮಾಡ್ಬೋದು. ಒಂದು ಹದಿನೈದುಲಕ್ಷ ಆಗುತ್ತೆ.
ಬರೀ ಇಪ್ಪತ್ತು ಸಾವಿರ ಬಂಡವಾಳ ಹಾಕಿರೆ.
ಇಪ್ಪತ್ತು ಸಾವಿರ ಅಲ್ಲ.
ಹ್ಮ್
ಎರಡುವರ್ ಲಕ್ಷ ಎರಡುವರ್ ಲಕ್ಷ ಮೂರ್ ಲಕ್ಷ ಬಂಡವಾಳ ಹಾಕಿ ಮಾಡಿದ್ರೆ.
ಹ್ಮ
ಒಂದು ಹದಿನೈದುರೂ ಮೇಲೆ ತಕೋಬಹುದು ಲಾಭನ ರೇಟ್ ಇರ್ಲಿ ಬಿಡ್ಲಿ.
ಹ್ಮ್ ಹ್ಮ್
ಔಷಧಿ ಸಿಗುತ್ತೆ.
ಹೌದಾ
ಹ್ಮ್
ಹ್ಮ ಹ್ಮ್ ಬಿಡ್ರಿ ಹಂಗ್ರ ಆರಾಮಾಗಿ ದುಡ್ಡು ಇರೋದನ್ನ ಸುಮ್ನೆ ಎರಡ್ ಮೂರ್ ಲಕ್ಷ ಬಂಡವಾಳ. ಹಾಕಿ
ಹ್ಮ್
ಹ ಏನು ಒಂದ್ ಮೂರ್ನಾಕು ತಿಂಗಳಿಗೆ ಎಲ್ಲಾ ಲಾಭ ಸಿಕ್ಕ್ ಬಿಡುತ್ತಲ್ಲ.
ಒಂದ್ ಆರು ತಿಂಗಳು ಹೋಗ್ಬೇಕು.
ಹ್ಮ್
ಬರಾಕ್ ಮೂರ್ ತಿಂಗಳು ಬಿಡ್ಸದ್ ಮೂರ್ ತಿಂಗಳು ಸೇವಂತಿಗೆ.
ಹ್ಮ್
ಚೆಂಡುವಾರ ಎರಡು ತಿಂಗಳಿಗೆ ಬರುತ್ತೆ ಒಂದ್ ತಿಂಗಳಿಗೆ ಹೂವ ಸರಿ ಆಗುತ್ತೆ. ಚಂಡು ಈಜಿ ಬೆಳಿಬಹುದು. ಸೇವಂತಿ ಬಹಳ ಕಷ್ಟ.
ಹ ಲಾಭ ಜಾಸ್ತಿ ಐತೆ, ಕಷ್ಟ ಜಾಸ್ತಿ ಐತೆ,
ಹ್ಮ ಅದ್ಕ ನಾನು ಅದ್ ಮೇಂಟೆ ಮಾಡಕ ಆಗಲ್ಲ ಅಂತ ಚೆಂಡುವ್ ಹಾಕನಿ.
ಹ್ಮ್, ಹ್ಮ
ನಿಮ್ದ ಬಿಸ್ನೆಸ್ ಹೆಂಗ ಐತಿ ಅಕ್ಕ, ಬಿಸ್ನೆಸ್ ಏನೋ ಮಾಡ್ತೀರದ್ರಲ್ಲಿ ನೀವು, ಹಲೋ,
ಹಲೋ,
ಏನ ನೀವು ಬಿಸ್ನೆಸ್ ಮಾಡ್ತಿದ್ರಲ್ಲ ಹೆಂಗ್ ನಡೀತೈತೆ,
ಹ್ಮ
ಪರವಾಗಿಲ್ಲ,
ಹ್ಮ್,
ಯಾಕ ಸುಮ್ನ ಆದ್ರಿ ಯಾಕ ನಿದಾಂನಕ ಮಾತಾಡ್ತಿದಿರಾ. ಹಾ
ಹಲೋ,
ಹಲೋ, ಕೇಳಸ್ತಿಲ್ವಾ, ಇವತ್ತ ಒಂದ ಸ್ವಲ್ಪ ಹಾ ಸೋನೆ ತರ ಬಂತು. ಅಲ್ಲಿ,
ಇಲ್ಲೂ ಸಾನೆ ತರ ಬಂದೈತಿ ಅದ ನಡೆಯಲ್ಲ ನಮ್ಮ ನೆಲಗಳಿಗೆನು.
ಹ ಇವು ಜೋಳ ಎಲ್ಲಾ ಚೆನ್ನಾಗಿದ್ದಾವ ಅಂತಲ.
ಜೋಳ ಹಂಗೇನಿಲ್ಲ ಮಳೆ ಬರ್ಬೇಕು,
ಹ್ಮ ಸಖತ್ತಾಗಿದ್ದಾವೆ ಅಂತ ಯಾರು ಹೇಳ್ತಿದ್ರಪ್ಪಾ,
ಅದ ಎರಡ್ ಸಿಂದ್ ಚೆನ್ನಾಗ್ ಇದ್ವು.
ಹ್ಮ.
ಇಸ್ಲಿ ಎಳ್ದ ಸರಿಯಾಗಿ ಹೊಡಿತಾ ಎಲ್ಲ ಬಾಡ್ದಂಗ ಆಗ್ಗ್ವೆ.
ನೀರ್ ಬಿಡ್ರಿ,
ನೀರು ಚೆಂಡುವು ಕಟ್ರಿ ಸಾಕ ಚೆಂಡು ಅಡಕ್ಕಿ ಗಿಡಕ್ಕೆ ಅವಕ್ ಮೇಕಜೋಳಕ್ಕೆ ಆಗಲ್,
ಹ್ಮ ನೀವು ಎರಡ್ ಬೋರಲ್ಲಿ ನೀರ್ ಬರ್ತೈತಲ್ವಾ,
ಅದ ಕಮ್ಮಿ ಕಮ್ಮಿ ಬರ್ತೇತಿ ನೀರು.
ಹ್ಮ್,
ಇಪ್ಪತ್ ಸಾವಿರ ಅರ್ಧ ಎಕ್ರ ಡೈಲಿ ಎರಡು ದಸತಿ ನೀರ ಬಿಡ್ಬೇಕು. ಅಡಿಕೆ ಗಿಡ ಅವು ಇವನ್ ಮೆಕ್ಕೆಜೋಳ ಕಟ್ಟಕ ಆಲ್, ಮೇಕೇಜೋಳ ಹದ್ನೈದು ಎಕರೆ ಹಾಕಿವಿ ಹದಿನೈದು ಎಕರೆ ಎಲ್ ಕಟ್ಟಕ ಆಗುತ್ತೆ.
ಹ್ಮ ಮೆಕ್ಕೆಚೋಳ ಎಷ್ಟು ತಿನ್ಗಳು ಬರುತ್ತೆ,
ಅದು ಒಂದು ಆರು ತಿಂಗಳು,
ಹ್ಮ್, ಅದು ಎಲ್ಲಾ ಮಾರ್ಕೆಟ್ಗೆ ಹಾಕೊಂಡ್ ಹೋಗ್ತೀರಾ, ಏನ್ ಇಲ್ಲಿಗೆ ಬರ್ತಾರ ನಿಮ್ಮೂರಿಗೆ,
ನಮ್ಮೋರಿಗೆ ಬರ್ತಾರೆ ಮಾರ್ಕೆಟಿಗೆ ಹಾಕ್ಯನಂದ್ ಹೋಗ್ಬಹುದು.
ಹ್ಮ್. ಇಲ್ಲ ಲಾರಿ, ಟ್ಯಾಕ್ಟ್ರಿ, ಅದ್ರೆಲ್ಲ ಹಾಕೊಂಡ್ ಹೋಗ್ಬಿಡ್ತೀರ.
ಹ್ಮ್,
ಹ್ಮ್ ಮತ್ತೆ ನಿನ್ ಬೆಳಿತಾರೆ ನಿಮ್ ಸೈಡ್ ಅಡ್ಕೆ ಎಲ್ಲಾ ಬೆಳಿತಾರ
ಹ್ಮ ಅಡಿಕೆ ಬಾಳೆ ಸುಗಂಧ ರಾಜ ಮೆಕ್ಕೆಜೋಳ ಶೇಂಗ ಪ್ರತಿ ಎಲ್ಲಾ ತರದ ಬೆಳಿತಾರೆ ನೀರು ಕಮ್ಮಿ ನಮ್ ಕಡೆ ಸ್ವಲ್ಪ ನೀರೊಂದಿದ್ರೆ ಯಾಲಕ್ಕಿನ ಬೆಳಿಬೋುದು
ಹೌದು ಕಣ್ರಿ ಏಲಕ್ಕಿ ಮತ್ತೆ ಮೆಣ್ಸು ಅದನೆಲ್ಲಾ ಅಡಿಕೆ ಗಿಡದ ಒಳಗಡೆ ಬೆಳತಾರೆ
ನಾವು ಮಣ ಚೆಕ್ ಮಾಡ್ಸಿ ನಮ್ ನೆಲದ್ದ
ಹಾ
ಎಲ್ಲ ಸ್ವಲ್ಪ ಇಲಕ್ಕಿ ಶುಂಠಿ
ಹ್ಮ್
ಬೆಳ್ಳುಳ್ಳಿ
ಹ್ಮ್
ಲವಂಗ ಅರಿಶಿಣ
ಹಾ
ಮತ್ತೆಲ್ಲ ಒಂದೊಂದುಚೂರು ಸೈಡ್ಗೆ ಹಾಕಿದೀವಿ ಏನೋ ಸ್ವಲ್ಪ
ಡಿ ಆಕೋಣ ಅಂತ
ಅದೆಲ್ಲಾರೂ ಸಕ್ಸಸ್ ಆತ ಅಂದ್ರೆ ಹಾಕಿರೋವು ಅದರಾಗ ಯಾವ್ದೋ ಹ್ಮ ಇನ್ನೊಂದ್ ಎೇಳ್ತ ನ ನಾಲ್ಕ ವರ್ ಕರ್ಸಿ
ಹಾ
ದಬಾಶ್ ಬೇಳುದ್ರಾ ಆತ ಅತ್ಲಾಗ
ಏ ಬೇಳಿಬೇಕ್ ಕಂಡ್ರಿ ಹಾ ಹ್ಮ್
ಆಗ್ಬಟ್ು ನಮ್ದ ಏನ್ ದುಡ್ಡಿ ಇಲ್ಲ ಬರೀಗ್ ಮಾರೋದು ಬಡ್ಡಿ ತಗ್ನೊನೋದು ಎಲ್ಲ ಈತರ ಮೇಂಟೆನೆನ್ಸ್ ಮಾಡ್ಕಂತ ಹೋಗ್ತತಿದಿವೀ
ಹ್ಮ್ ಹ್ಮ್
ದುಡ್ಡು ಉಳಿತಾಯ ಮಾಡಕ್ ಆಗ್ತಿಲ್ಲ
ಹ್ಮ್
ಯಾವ ದೇವ್ರು ಕಣ್ ಬಿಡ್ತಾನ ಗೊತ್ತಿಲ್ಲ ಅವಾಗ ದುಡ್ಡು ಉಳಿಸಬೋದು
ಏ ರೈತರಿಗೆ ಕಣ್ ಬಿಡ್ತನಾ ಬಿಡ್ರಿ ಪಾಪ ಕಷ್ಟ ಪಡ್ತೀರಾ ಬಿಸಲಲ್ಲಿ ಬೆೇವರು ಸುರುಸ್ತಿರಲ್ವಾ
ಹ್ಮ್
ಒಂದ್ಸಲ ಒಂದೆಲ ಒಂದ್ಸಲ ಕೊಡ್ತಾನ ದೇವರು ಮಳೆ ಒಂದ್ ಚೆನ್ನಾಗಾದ್ರೆ ಎಲ್ಪ್ ಆಗುತ್ತೆ ಮಳೆ ಕರೆಕ್ಟ್ ಟೈಮಿಂಗ ಆಗ್ಬೇಕು
ಎರಡು ವರ್ಷದಿಂದ ಮಳೆನೇ ಹೋತ ಮಳೆನೇ ಬರೋಂಗಿಲ್ಲ
ಹ್ಮ್
ಇನ್ನುವು ಟು ಮಿನಿಟ್ಸ್ ಐತಿ
ಬೇರೆ ರಾಜ್ಯಕ್ಕೆಲ್ಲಾ ಚೆನ್ನಾಗ ಮಳೆ ಬರ್ತಿದೆ
ನಾವ್ ಇರೋ ಊರಗೆ ಮಳೆ ಬರಲ್ಲ ಬೇರೆ ಊರಿಗೆ ಆಗುತ್ತೆ ನಮ್ಮೂಊರಗ ಬರಲ್ಲ
ಹ್ಮ್
ನಮ್ಮೂಊರಾಗ ಯಾವ್ದ ಶಾಪ ಐತಂತೆ ಮನೆಗೆಲ್ಲ ಐದೈದು ಸಾವಿರ ಹಾಕಿ ಅದೇನ ಮಾಡ್ಬೇಕಂತ
ಹ್ಮ ಮಳರಾಯ ಅಂತ ಮಾಡ್ತಾರಲ್ಲ
ಅವ್ರ ಐದೈದು ಸಾವಿರ ಹಾಕಲ್ಲ ಮಳೆ ಬರಲ್ಲ ಅಂತ ಎಲ್ಲ ಹಂಗ ಅಂತರಾ ವಯಸ್ಸಾದರೂ
ಹ್ಮ್
ಮಾಯವಾದೀ ದೇವ್ರ ಪೋರೆ ನಂಬಲ್ಲ.
ಹ್ಮ.
ನೋಡ್ಬೇಕು ಮಳೆ ಬರುತ್ತೆ ಇನ್ನ.
ಈ ಮಳೆ ರಾಯ ಅಂತ ಮಾಡ್ಬೇಕು ಅಂದ್ರೆ ಮಳೆ ಬರುತ್ತೆ.
ಅದೇ ನಮ್ಮನೆ ನಮ್ ತಾತಂತ ಐತೆ ಕೊಡಪ್ಪ ಅಂತ.
ಹ್ಮ್.
ಮತ್ ನಮ್ಮಅಮ್ಮ ನಮ್ಮ ಅಪ್ಪಾಜಿ ಅವ್ರ ಊರಾಗ ಸೀತಮ್ಮ ಅಂತ ಐತಿ.
ಹ್ಮ್.
ಅವ್ರು ಮದ್ವೆ ಮಾಡ್ಸಣ ಅಂದ್ಕೊಂಡು ಮಳೆ ಬರತ್ತ ಹೆಂಗ್ ಮಾಡ್ಸಿರ ಮದ್ ಮಳೆ ಇದು ಮಳೆ ಬರುತ್ತೆ ಅಂತ
ಅದಕ್ಕೆ ಸೀತಮ್ಮ ಮದ್ವೆ ಮಾಡ್ಸೋಣ ಅಂತ ಇದೆ ನಮ್ಮ ಕೂಡ
ಹ ಕಪ್ ಹ. ಈ ಕಪ್ಪೆಗೊಳ್ಗೆ ಮಾಡಿಸಿ ಬಿಡ್ರಿ.
ಕಪ್ಪಿಗೆ ಏನ್ ಮಾಡ್ಸೋದ ಮನುಷ್ಯರಿಗೆ ಮಾಡ್ಸಿರ ಆತದಲಾ ಈಗ
ಹ್ಮ್. ಚೆನ್ನಾಗ್ ಕಾಮಿಡಿ ಮಾಡ್ತೀರಾ.
ಹಾ.
ಸರಿ ನಾಳೆ ಮಾಡ್ತೇನೆ.
ಯಾವಾಗ್ರಿ?